ಹಲೋ
ಅಲೋ ರೀ ಊಟ ಮಾಡಬ ಬರ್ರಿ
ಆಗ್ಲೇರಿ ಈಗ್ ಮಾಡಕೈತಿರಿ
ಓ ಅದು ಬಿಸಿತ್ರಿ ಗಂಜಿ
ಹ್ಮ್ ಹ್ಮ್ ಹ್ಮ್ ಹ್ಮ ಬಿಸಿ ಬಿಸಿದ ಕುಡಿದ್ರೆ ಚಲೋ ಆಗ್ತತ್ ತಗೋರಿ ಅದ ಹಾ ಜಲ್ದಿ ಆರಲ್ರಿ ಅದ್ ಗಂಜಿ ಬಿಸಿದಾಯ್ತ ಅಂದ್ರ ಅದ್ ಬಿಸಿ ಬಿಸಿ ತಿನ್ನಾಕನ್ ಬರಲ್ರರಿ
ಮತ್ತೆ ನೋಡ್ರೆ ಮತ್ತೆ ತಣ್ಣಗ ಆಗ್ಲ ಅಂದ ಮತ್ತೆ ಇಟ್ಟೆ
ಹಾ ಹಾ ಫ್ಯಾನಿಗೆ ಹಚ್ಚಿಗೆ ಫ ಹ್ಮ್ ಇಲ್ರಿ ಫ್ಯಾನ್ ಫ್ಯಾನ್ ಮುಂದ್ ಇಟ್ಟಟ್ ಬಿಡ್ರಿ ಒಂದ್ ಐದ್ತ್ ನಿಮಿಷ ಬಿಡ್ರಿ ತಾನೇ ತಣಗ ಆಗ್ತದ್ರಿ
ಹ್ಮ್ ಎಲ್ಲಿ ಫ್ಯಾನ್ನ್ ಹಂಗೆ ಬಿಟ್ಟಿದ ಸ್ವಲ್ಪ ಸ್ವಲ್ಪ ತಿಂದ್ರ ಆಯ್ತು
ಹ್ಮ್ ಹ್ಮ್ ಹ್ಮ್ ಇಲ್ರಿ ಅಂದ್ರ ಜಲ್ದಿ ತಣ್ಣಗ ಆಗ್ಬೇಕಂದ್ರೆ ಸ್ವಲ್ಪ ಫ್ಯಾನ್ ಹಿಟ್ರಂದ ತಾನೇ ತಣಗಾಯಬಿಡ್ತಿತ್ತು
ಹ ಇಲ್ಲ ಎಲ್ಲಿ ಇಡಾಕ್ ಹೋಗ್ಲಂದ ಮತ್ತೆ ಇಟ್ನೇರ್ ಅದೇ ಹಂಗೆ ನಿಮ್ ಜೊತೆ ಸ್ವಲ್ಪ ಮಾತಾಡಿ ಮತ್ತೆ ಆಮೇಲೆ ಊಟ ಮಾಡಿದ್ರಾಯ್ತು ಅಂತ ಹೇಳಿ
ಹಾ ಹಾ ಹಾ ಹೌದೌದು ಕೊಬರಿ ಹೌದ್ರಿ ಅದೇನ ಕೊಬರಿ ಪ್ಪ ಎಲ್ಲಾ ಹಾಕಿ ಏನ ಮಾಡ್ತಾರಲ್ರರಿ ಅದನ್ನು ಮಾಡಿರ್ಬೇಕಲ್ರರಿ ಕೊಬ್ಬರಿ ಬೆಲ್ಲ ಮೆ ನೀವ್ ಮಾಡಿಲ್ರಿ ಮನ್ಯಾಗ ಮಮ್ಮಿಯ ಅವ್ರು ಮಾಡ ಮೊದ್ಲೆ ಮಾಡಿ ಇ ಬಿಟ್ಟಬ ಬಿಡ್ತಾರ ನೋಡ್ರಿ ಒಮ್ಮಲಿಗೆ ನಮ್ ಕಡೆಗ್ ಹಂಗೆ ಮಾಡ್ತಾರ ಕೊಬ್ಬರಿ ಬೆಲ್ಲ ಹಾಕಿ ಕುಟ್ಟಿ ಆಹ್ ಮಾಡಿ ಅ ಶೋಭಾ ಅಂತ ಹೇಳಿಕೆ ರ ಮಾಡಿಡ್ತಾರ ನೋಡ್ರಿ ಹ್ಮ್ ಹ್ಮ್ ಹ್ಮ್ ಅದೇ ಮಾಡಿರ್ಬೇಕ ಹಾಕಲ್ರರಿ ನಿಮ್ಮ್ ಮನ್ಯಾಗನು
ಮಾಡ್ಯಾರಿೀ ಆದ್ರೆ ಅದು ಚೊಂಗ್ಯ ಮಾಡಿಲ್ಲಾ
ಹಾ ಅಲ್ರರಿ ಚೋಬಾ ಅಂತ ಹೇಳಿ ಬರ ಕೊಬ್ಬರಿ ಬೆಲ್ಲದ ಸುಮ್ ತಿನ್ನಾಕ್ರಿ ಹಂಗಗೆ ಪೂಲ್ಲಾ ಕುಟ್ಟ ಕಸನ್ ಒಳ್ಳಗ ಹಾಕಿ ಕುಟ್ಟತಾರ ಹ ಸುಕ್ಕ ಒಳ್ಳೊಳಗ ಹಾಕಿ ಕುಟ್ಟತಾರ ನೋಡ್ರಿ ಅದನ ಚಂದ್ ಆತ್ರಿ ಅದು ಬಾರಿ ತಿನ್ನಾಕ
ಒಳಾಗ ಕುಡ್ತಾರೆ ನಮ್ ಕಡೆ ಮಿಕ್ಸರ್ ಹಾಕದತ್ತೆ
ಇಲ್ದ ಅವಾಗೆಲ್ಲ ನಮ್ಮ್ ಮನೆಗ ಒಳದ ನಮ್ಮ್ ಮನೆ ನಮ್ಮ್ ಮನಾಗ ನಮ್ಮಮ್ಮಿ ಮಮ್ಮಿ ಅವ್ರ ಮನಾಗ ಐತ್ರಿ ಒಳ್ಳ ನಮ್ಮಿ ಏನರ ಮಾಡಿದರು ಒಳಗೆ ಕುಡ್ತಾರಾ ರೀ ಅವರು
ಹ್ಮ್ ಅದ ಟೇಸ್ಟ್ ಮಾಡ್ತೇ ಮತ್ ಮತ್ತ ಇಷ್ಟ ಪಡುತ್ತಾರೆ ಅದು
ಏ ಭಾರಿ ಚಂದ ಐತಿ ರಿ ತಿನ್ನಕ್ಕ ಅದ ಭಾರಿ ಮಜಾ ಭಾರಿ ಚಂದ್ ಅನಸ್ತೈತ್ರಿ
ಹಾ ಅದೇಂತನ್ರಿ
ಹಾ ಮಿಕ್ಸರ್ ಒಳಗ್ ಹಾಕಿದೇ ಅಂದ್ರ ಅಷ್ಟ್ ರುಚಿ ಬರಲ್ರರಿ
ಹ ನೀವ ಅದೇ ತರ ಮಾಡಿರ ಏನ್ರರಿ
ಹಾ ಅದೇ ತರ ಮಾಡಿದ್ರ ಮಮ್ಮಿ ನಮ್ ಮನ್ಯಾಗ ಅವಾಗ ಅದ್ಕಂದೆ ನಾ ಅದು ತಿನ್ಬೇಕಂದೆ ನಿನ್ನೆ ನಾವವು ಆಗಲ್ಲ ನಾ ಏನ್ ಮಾಡಿಲ್ರಿ ನಮ್ಮ್ ಅಕ್ಕ ಅವ್ರೆ ಮಾಡ್ತಾರೆ ದೊಡ್ಡ ದೊಡ್ಡ ಮಾಮ್ಮನ ಹೆಣತಿ ಅವ್ರೇ ಮಾಡ್ತಾರ ಹಿರಿಯರು ನಮ ಅವ್ರ ದೊಡ್ಡೋರದ್ರ ನಾ ಸಣ್ಣಕ್ಕಿನಿ ಹಂಗಾಗಿ ಅವ್ರೇ ಮಾಡ್ತಾರಲ್ಲ ನಾ ಇಲ್ ಮಾಡ್ಲಿ ಅಂತ ನ ಮಾಡಿಲ್ರರಿ ನಮ್ಮ ಅಮ್ಮಿಯಾರ ಹಾ ಹಾ ಅವರೇ ದೊಡ್ಡ ದ ಯಾವಾಗ್ಲೂ ಅವ್ರೇ ಮಾಡ್ತಾ ಬಂದಾರ ಮತ್ತೇಲ್ ನಾ ಮಾಡಕ್ ಹೋಲಿ ಅಂತ ಹೇಳಿ ಅವ್ರ ಮೇಲೆ ಬಿಟ್ಬ ಬಿಟ್ಟೇನ್ ರಿ
ಹ ಸರಿರಿ ಅದನ್ನು ಸರಿರಿ ಮತ್ತ
ಹ್ಮ್ ಮತ್ ನಾವ್ ಮಾಡೋಣ ಕಡ ಕೈ ನೋಡು ಅವ್ರು ನಾವ್ ಮಾಡ್ತೀವಿ ಅವ್ರು ಮಾಡ್ತಾರ ನೋಡು ಕಡೆ ಬೇರೆೇನ ತಿಳ್ಕೋತಾರೆ ಅವ್ರು
ಹೌದೌದ್ರಿ ಹಂಗೆ ಆತದೆ ಸುಮ್ಮ್ನೆ ಬಿಡ್ತಯ ಸುಮ್ಮ್ ಹಣ ಉಣ್ಣಕ್ಕ
ತಿನ್ನಕ್ ಅದು ಮಾಲ್ದಿ ಅದು ಅದು ಮಾಡ್ತೀನ್ ರಿ ಹಂಗೇನಿಲ್ಲಾ ಆದ್ರ ಆಗಲದ ಏನು ಕೊಡಲ್ರಿ
ಹ್ಮ್ ಚೂಂಗ್ಯ ಮಾಡಿಲ್ಲಾ
ಚೂಂಗ್ಯ ಮಾಡಿಲ್ ನಮ್ ಕ ನಮ್ಮ ನ್ಯಾಗ ಚೂಂಗ್ಯ ಮಾಡಲ್ರಿ ನಮ್ಮ್ ಅಮ್ಮಿಯವ್ರ ಕಡಿ ಮಾಡ್ತಾರ ಈ ವರ್ಷ ಅವರು ಮಾಡ್ಯಾರ ಏನ್ ಮಾಡ್ಯಾರ ನಮ ಮನ ಮಾಲ್ದಿ ಬಗರ್ ಕೊಟನ್ನ ಚ ಇದು ಚಪಾತಿ ಅದೆಲ್ಲಾ ಮಾಡ್ತಾರೀ ಅವ ನಮ್ಮ ಮಮ್ಮಿ ಮನ ಕಡೆ ಒಳಗ್. ಈಗ ಚವಂಗೆ ಮಾಡ್ತಾರೀ ಕೊಬ್ಬರಿ ಬೆಲ್ಲ ಹಾಕಿ..
ಹ್ಮ್ ಅದ್ ನೀವ್ ಮಾಡ್ತೀರ ಅಂತ ಅನ್ಕೊಂಡಿದ್ದೆ.
ಹ್ಮ್ ಇಲ್ರಿ ನಾ ಮಾಡಲ್ರಿ ಅದು. ನಮ್ಮಮ್ಮೇ.. ್ರ ಮನೆಗೆ ಇದ್ದಾಗ ನಾವ್ ಮಾಡೀವ್ರಿ ಆದ್ರ ಇಲ್ ಇವ್ರ ಮನಗ್ ಬಂದಾಗ ಅದ್ ಮಾಡಲ್ರಿ ಅವ್ರು..
ಹೌದ್ರೆ ಹ್ಮ ಕರೆಕ್ಟ್ ಅದನ್ನು ಸರಿನೇ ಇಂತ.. ಇಲ್ಲ ಅದೇನ ಇಲ್ರ ಅದನ ಏ ಚಪಾತಿಟ್ಟೆನ್ ಹಾತ್ಕೊಂಡ್ ಮತ್.. ಇ ಏನ ಎರನ ಹೆ.
ಎಣ್ಣೆಚ್ಚ ಇಷ್ಟ ಇಷ್ಟ ಪೂರಿ ಮಾಡ್ದ ಮಾಡ ಚಂಗ್ಯದ್ ಮಣಿ ಬರ್ತದ ಡಿಜನ್ದು ಅದ್ರ ಮ್ಯಾಲ ಹಾಕಿ ಅದ್ರ ಮೇಲೆ ಯಾಕ ತಿಡಿದ್ರ ಆಯತ ಅದ್ರ ಮೇಲೆ ಡಿಸೈನ್ ಮೂಡತಿದ್ರಿ ಆಯ್ತ ಅದ ಅದ್ರ ಮ್ಯಾಲೆ ಅದ್ರ ಮೇಲ್ ಕೊಬ್ಬರಿ ಅದ ಹಾಕಿ ಸೂ ಚಪಾತಿ ಮಾಡ್ದಂಗೆ.. ಸಟ್ಟಕ ತೆಗೆದು ಕೊಡ್ತಾರೆ.
ಹ್ಮ್ ಇಲ್ರಿ ಮೆತ್ತಗಾತ ಅವನು ಎಷ್ಟು.
ಮೆತ್ತಗ ಬೆ ಬೆಲ್ಲ ಹಾಕಿರ್ತಿಲ್ಲ ಸ್ವೀಟ್ ಬರ್ ಚಂದ ತೋರ್.. ತಿನ್ನಾಕ್ ಅವನು ಅದ ಬಿಸಿ ಬಿಸಿ ತಿನ್ನಾಕಿತ್ತ ಒಂದ ದಿನ ಮರ್.. ಅದಿನ ತಿನ್ಬಬೇಕ್ರಏ ಟೇಸ್ಟ್ ಬರ್ತಾರರಿ..
ಹಾ. ಹ್ಮ ಅದೇ ಅಂತ ಕೇಳ್ದ ಮಾಡಿರ್ಬೋದು ನಿನ್ನೆ ಮತ್ತೆ ಇ ಇದು ಆಯ್ತಂದ್ರಲ್ಲ..
ಹ್ಮ
ನಮ್ಮವರ ಎದ್ರ ಮಾಡ್ತಿದ್ರು ನಮ್ಮವ್ರ ಬ ಯಾವ್ರ ಇಲ್ಲಂತ ಏನಿಲ್ಲ.. ಹಮ್ಮ ನಿನ್ನೆ ಅಲ್ಲೇ ಹೋಗ್ದ್ರಲ್ಲ ಅದೇನೆ ನಾವ್ ಅಪ್ಪರ್ ಹೋಗಿದ್ರಿ ತಾಯಿಗುಟ್ಟಿಗೆ ನಿನ್ನೆ.. ಅಲ್ಲಿಂತಾನೇ ಎಲ್ಲ ಅನ್ನ.. ಸಾರು ಅದು ಎಲ್ಲಾ ತೊಂಬಂದ್ರ ಎಲ್ಲಿದೆ ಅಂತೇಳಿ ಅದೇ ಉಂಡೆ ನಾನ ಸ್ವಲ್ಪ ರಾಗಿ ಗಂಜಿ ಮಾಡ್ಕೊಂಡು..
ಹ್ಮ್ ಹ್ಮ್ ಹ್ಮ್..
ಬರೀ ಅ್ಣ ಸಾರ ತಂದಿದ್ರಿ ಅವ್ರು ಅಲ್ಲಿಂತಾನೆ ಚಿಕನ್ ಅನ್ನ ಸಾರ್ ಅದು. ಮತ್ತೆ ಅದೇ ಅದೇ ಅದೇ ಉಂಟ.. ಮತ್ತ ನೀ ಮತ್ತೇನ್ ನೀ ಏೇನ್ ಮಾಡ್ಕೊತಿದ್ರು ಮಾಡ್ಕೊರಿ ಅಂತ ಅಂದ್ರೆ ರಾಗಿ ಗಂಜಿ ನಾನು ಸ್ವಲ್ಪ ಅನ್ನ ಸಾರೊಂಡು.
ಹ್ಮ್ ಮಕೊಂಡ್ ಬಿಟ್ರೆ ಆಯ್ತ ಹೌದು ಒಬ್ಬ್ರ ಸಲ ಅಂದ ಎಲ್ಲಿ ಮಾಡ. ಡದ ತುತ್ತೂರಿ ಅದೆಲ್ಲ..
ಇವತ್ ತರಮ ಕಂಡ ಅಂತಂದ್ರೂ ಇವತ್ತಂದ್ರ ಇದಕ್ ಶ್ರಮ ಆಗ್ಯದಂತ ಅಲಿಬೋದ್ರ.. ಹ ಅವ್ರ ಬರತ್ತ ಕೈಯಲ್ಲಿ ಕಾಯ್ಕೊಂತ ಕುೂಡದ ಅಂತ ಹೇಳಿ..
ಇಲ್ಲಕ್ ತೋರ ಅಲ್ಲಿ ಬರ್ಲಿ ಬರ ಹೆಚ್ಚು ಕಮ್ಮಿ ಲೇಟೇ ಆತದ್ರೀ.. ನಾವು ಸುಮ್ಮ ನಮ್ಮ ಪಾಡಿಗೆ ನಾವು ಮಾಡ.. ಮಾಡ್ ಚಲೋ ಸೊ ಮಾಡ್ಕೊಂಡ ಉು ಕುತ್ ಬಿಡದ..
ಹ್ಮ್ ಅವ್ರಗ ಇಷ್ಟ ಬರತ್ತಕ್ಕ ಸ್ವಲ್ಪ ಅನ್ನ ಸಾರ ಏನ್ ಮಾಡಿಟ್ಟ ಅಂದ್ರ..
ಅವ್ರ್ ಸ್ವಲ್ಪ ಮುಡ್ತಾರೆ ಮತ್ತೆ.
ಹೇಳಿ
ಸಂಜಿಕ್ ನಿಮ್ ಮಮ್ಮಿಯವರು ಬರ್ತಿರ್ಬೇಕಕ್ಲ್ತವ್ರ..
ಹ್ಮ್ ಈಗ ಬರ್ತಾರ ಎಟ್ರಾಗ ಬರ್ತಿರ್ಬೋದು..
ಹ್ಮ ಬಯಂದ್ರ ಅಂದ್ರೆ ಅವ್ರೇ ಮಾಡ್ತ.. ಹ್ಮ್ ಹಂಗಿತ್ತ ಅಂದ್ರೆ ಬರ್ತ ಬ ಅವ್ರೇ ಮಾಡ್ತಾರ ಡ್ರಿ ಸಾಯಂಕಾಲ ಅಡಿಗೆ..
ಇಲ್ಲ ರೋಜಾದಾರಂತ್ರಿ ಮತ್ ನೋಡ ಇವತ್ದ ದಿನ ಏನ್ ಚಪಾತಿನ ಮಾಡ್ದನ ರೊಟ್ಟಿ ಅಂತ್ರ ಮಾಡ ಮಾಡಲ್ಲೇ ಗತ್ತಿಂತ. ಗೊತ್ತಲ್ಲಾರದ ಮಾಡಿನಿ ಈ ಗೊತ್ತಿದ್ರೆ ಹೆಂಗ ಮಾಡ ಹ ಚಪಾತಿನೇ ಮಾಡ.. ಮಾಡ್ಬೇಕು ಹ್ಮ ಚಪಾತಿ ಏನ ಅಂದ ಪಲ್ಯ ಮಾಡ..
ಏನ್ರ ಒಂದ್ ಪಲ್ಯ ಮಾಡ್ಬಿಡ್ರಿ ಮ ಹೆಂಗು ಬಾಳೆ ಅನ್ನ ಮಾಡಿ ನಿಂತಿರಿ ಅ.. ಎಲ್ಲಾ ಊಟ ಮಾಡ್ತಾರೆ..
ಆಗ ರೋಜಾ ತರ ಅನ್ನ ಸರ ಅಂದ್ರೆ.. ಅಲ್ಲಿ ಎಲ್ಲಾಂದ್ರೂ ಸ್ವೀಟ್ ಮಾಡ್ಬೇಕ ನನ್ ಚ ಏ ಚಕೋಲಿ ಅಂತ ಮಾಡ್ತಿೀರಲ್.. ಅದು ಹಾ ಅದು ಮಾಡ್ಬೇಕಿಲ್ಲ ಅಂದ್ರ ರೋಜದಾರ ಅನ್ನಸಾರ್ ಹೊಟ್ಟಿ ತುಂಬ ಅಲ್ಲ
ಹೌದತೂರೀ ಏನ್ ಅರ ಒಂದ್ ಸ್ವೀಟ್ ಮಾಡ್ರಿ
ಹ್ಮ್ ಅದಾನ ಮಾಡ್ಬೇಕ್ ಚಪಾತಿಲಿ ಅದು ಹೊಟ್ಟಿ ಸ್ವಲ್ಪ ನೋಡ್ಬೇಕಂತ ಇನ ಅವ್ರು ಬಂದಿದ ಕೇಳಿ
ಹ್ಮ್ ಅವ್ರ ಏನ್ ತಿಂದನಿ ಅಂತಾರ ಮಾಡಿ ಬಿಡಕತ್ತರತ್ರಿಂತ ರೀ ಸ್ವೀಟ್ ಇಲ್ಲಾಂದ್ರೆ ಏನ್ರ ಸಿರಾನ ಹಾ ನೀವು ಉಂಡಂಗಾತ ಅವ್ರು ಉಂಡಂಗತ
ಹಂಗಾಗಿ ನಾ ಯಾವಾಗ ಯಾವಾಗ್ ಬತ್ ತಡ್ತಾರೆ ಅಂತ ಅವ್ರ ಮನೆ ಹೋದರು ಜಲ್ದಿ ಬರಲ್ಲದೇ ಇಲ್ಲ ಅವ್ರು..
ಬರಲ್ರಿ ನಾವ ಹೆಂಗ ಅವ್ರ ಮತ್ ಅವ್ರ ತವರಮನಿಗ ಅವ್ರೋಗ್ಯಾರ ನೀವು ನಿಮ್ ತವರ ಮನಿಗ್ ಬಂದಿರಿ
ಹ್ಮ್ ಎಲ್ಲ ಅಗಳೆ ಅಂದಾರ ಹನ್ನೆರಡವರೆಗೆ ಈ ಬಿಡಾಕತಿ ಬಿಡಕತಿ ಇನ್ನಾದರೊ ಬೀಟ್ಟಿಲ ಬಾಯ್ದ ದೂರ ಅದ ಎ ಕಾಯವಟ್ಟಿ
ಹ್ಮ್ ತಾಳಿಕೊಟಿಲಿಂದ ಸನನೇ ಹಾತದೆನಾರಿ ನಿಮೂರ
ಅದೇ ಹೇಳಾಕತೀನಲ್ರ ನಾನು
ಹಾ ನಿಮ್ಮ್ ಊರ ಒಂದೇ ಒಂದ್ ತಾಸ್ ಅಂದ್ರಾ ನ ಇಷ್ಟೊತ್ತಿಗೆ ಬಂದಿರ್ಬೇಕು ಅವ್ರು
ಅಂದ್ರ ಅವ್ರ ಇನ ಬಿಟ್ಟ್ರಿಲ್ ತೋರಿಲಿ ಆಯ್ತ್ರಿ ಅವರ ತವರ್ ಮನಿ ಕಡೆ ಹೋದ್ರದ ಹೆಚ್ಚ ಕಮ್ಮಿ ಆಗದರಿ ಅದು
ಹ್ಮ್ ನನ್ಗ ಅಂತಾರೆವ ಇವತ್ತೊಂದ್ ದಿನ ಸಂ ಬರ್ತನಿ ಸಂಜೆನ ತಕ್ಕನೇ ಅಂತ ಹೇಳ ಹೇಳ್ತಾರ
ಹಾ ಸಂಜೆ ತನ ಬರುತ್ತಿನಿ ಅಲ್ತನ ಏನಾರನ್ ಮಾಡ್ರವ ಅಂದಾರ ಅವರು
ಹ್ಮ್ ನಾವ್ ಅಪ್ಪರ್ ಪೋನ್ ಹಚ್ಚಿದ ನೀವು ಬರ ಹಾಕತೀರನ್ನಂದ ನಾ ಈಗ ಮಣ್ಣಗ್ಯದ ಬರ್ತೀವಿ ನಾ ಮುಟ್ಟಿಲ್ಲ ನಾ ಇಲ್ಲಯ ಆದಿವ ತವ್ರಂದರು
ಹೌರಂದರ
ಹ್ಮ್ ಈಗ ನಮ್ಮಣ್ಣ ಒಬ್ಬ ಹ್ಮ ನಾನ ನಮ್ಮಗಳು ಇಬ್ರೇ ನಮ್ಮ ಣ್ಣು ಒ ಹೊಲ್ಕ್ ಹೋಗ್ತನ ಅ ಹೋಗಿರ್ಬಹ ಹೊರಗ ಹೋಗಿದನ ಅದ್ರ ಒ ಹೊಲ್ ಹ್ತೀನ ಅಲ್ಲಿ ಆಡ ಹತದ ನಮ್ಮವು ಅದಕ ನೀರ್ ಕುಡ್ಸ ಬರ್ತನಂತ ಹೋಗ್ಯಾರ ಹೂಲದ್ ಕಡೆ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹಾ ಇಲ್ಲ ನೋಡ್ರಿ ಮೊನ್ನೆ ನಿನ್ನೇ ಒಂದ್ ಬಿಟ್ಟು ಮನೆಯ ಅಂದಿನ ಸ್ವಲ್ಪ ಸಾಯಂಕಾಲ ಮಾಡೈತ್ರಿ ಮಾಡ ಆಗಿತ್ತು ನಾಲ್ಕ ಹನಿ ಉದ್ರದಂಗ ಆಯ್ತ್ರಿ ಸ್ವಲ್ಪ ಒಂದ್ ಐದ ಹತ್ತು ನಿಮಿಷ ಬರ್ತದಪ್ಪ ಮಳಿ ಇವತ್ತನ ಅಂತ ಹೇಳಕ್ಕೆ ನಾವ್ ಎಲ್ಲ ಖುಷಿಯಾಗಿದ್ರು ಜನ ಎಲ್ಲಾ ಸ್ವಲ್ಪ ಹತ್ತ ಹದಿನೈದು ನಿಮಿಷ ಹೊಡೆದಂಗ್ ಮಾಡ್ಗೆ ನಿಂತು ಬಿಟ್ಟಿದ್ರು ಮತ್ತ ಮತ್ತ್ ನಿನ್ನೇನು ಮಾಡಗ್ಯದ್ರಿ ಮಳಿ ಬರ್ಲಿಲ್ಲ ಇವತ್ನು ಮಾಡಗ್ಯ ಕತ್ತದ್ರೀ ಸದಾ ಏನ್ ಬರ್ತದ ಬಿಡ್ತದತ್ತ
ಹ್ಮ್ ಪಾಪ ಬಿತ್ತರ್ಗಿ ಒಂದ ಸ್ವಲ್ಪ ಮಳಿ ಬಂದ್ರ ಚಲೋ ಆತದ
ಚಲೋ ಆತದ್ರೀ ಬಿತ್ತಿ ಬಂದ್ರೀ ನಮೂರ್ ಕಡೆ ಎಲ್ಲಾರೂ ಬಿತ್ತೇರಿ ಯಾರು ಬಿತ್ಲಾರ್ದ್ರ ಇಲ್ಲ ಮೊದ್ಲ ಒಂದ್ ಎಂಟ್ ಹದ್ನೈದ್ ದಿನ ಹಿಂದ್ ಒಂದ್ ಎರಡ್ ಮಳಿ ಮನಗಂಡ ಹೊಡಿತಲ್ರರಿ ಹೊಡದ್ಗಳನೆ ಹೋಗಿ ಮರದ್ದಿನನೇ ಹೋಗಿ ಬಿತ್ತ ಬಂದ್ಬಿಟಾರ್ರರಿ ಎಲ್ಲ ಎಲ್ಲಾರು ಬಿತ್ತಿ ಬಂದಾರ ಬಂದಾರ ನಮ್ ಕಡೆ ಬರ ಹತ್ತಿ ಬೆಳಿತಾರೆ ಹತ್ತಿ ತೊಗರಿ ಹೆಸರುಕಾಳ ಇದೇ ಬೆಳಿತಾರ ನೋಡ್ರಿ ಗ ಮದಗ ಕೌಳಿ ಗದ್ದೆ ಮಾಡ್ತಾರೀ ಒಂದಿಸ ಮಂದಿ ಮಾಡೋರು ಈಗಿದ್ರೆ ಒಂದ ಎರಡ್ ಮೂರ್ ವರ್ಷ ಆಯತ್ರಿ ಈಗ ಮಣ್ಸಿಕ ಏನು ಹಾಕ್ಲಾಕತ್ತಾರ ಹೆಂಗೆ ಒಂದ್ ಮಂದಿ ನಡಬರ್ಕ ಈ ಹ ಮ ಣಸಿಕೆ ಮಾಡಲಕತ್ತಾರಿ ಹಂಗೆ ಉಳಾಗಡ್ಡಿನು ಮಾಡಕತ್ತಾರಿ ಒಬ್ಬರು ನೋಡ್ ಒಬ್ಬರು ಮಾಡಕತ್ತ ರೀ ಈಗ ಬೇ ಬೇರ ಬೇರ ಅದು ಇಲ್ಲ ಅಂದ್ರ ಮೊದಲ್ ಬರೆ ಅತ್ತಿ ಬಿಟ್ಟ್ರ ಮತ್ತೇಏನ್ ಬೆಳಳ್ತಿದಿಲ್ರರಿ ಅತ್ತಿ ತೊಗ್ರಿ ಬಿಟ್ಟರ
ಹ್ಮ್ ಎರಿ ಒಲಾನೂ ಅದಾವ ಎನ್ರ ಕಡೆ
ಹ್ಮ್ ಎರಿಯಾವ್ರಿ ನೀರಾವ್ರಿ ನಮ್ದೇ ಎರಿವಲ್ಲ ಅದ್ರಿ ನೀರಾವ್ರಿ
ಹ್ಮ್ ಹ್ಮ್ ಇದಿರ್ಬೋದು ಅದು
ಅ್ರ ನಮ್ದು ಮಸ್ ಬಿಲ್ರಿ ನಮ್ದು ಎರಿವಲ್ಲ ಅದ ನೀ ಹ ಎರಿವೆಲ್ಲ ಅದಾವ್ರೀ ಈ ಕಡೆ ನಿಮ್ ಕಡೆ ಎರಿನ್ ಅದಾವ್ರೀ ಮಸ್ಸ ಅದಾವ ಅವ್ ವಾರ ಮಗನ ಇ ಸ್ವಲ್ಪ ಗರ್ ನಮ್ಮನಿ ಅವ್ರಿ ಕಲ್ ಕಲ್ಲ ನಮ್ಮನಿ ಕಲ್ಲು ಬರ್ತಾ ನೋಡ್ರಿ ಬರೀ ಹೊಲ್ಗೊದ ಅಕಡೆ ವಾರಿ ಈ ಕಡೆಗೆ ಮ್ಯಾಲ ಸ್ವಲ್ಪ ದೂರ ಹೋಗಿ ಮ್ಯಾಲ ಹೋದ್ರ
ಹ್ಮ್ ಹ ಹೌದ್ರ ಆ ಗುಡದಾಗ ನಮ್ಮ ನಮ ಕಡೆ ಎರಿ ಮಣ್ಣ ಅ ಗುಡ್ಡ ಗುಡ್ಡದ ಗುಡ್ಡದಾಗ ಮತ್ತೆ ಹೊಲದ ಎರಿ ಮಣ್ಣದ
ಹಾ ಅದೇ ರೀ ಹಂಗೆ ಗುಡ್ ಕ ಗುಡ್ಡ ಅದೇನ್ರಿ ಮೂರ್
ಹ್ಮ್ ಗುಡ್ಡ ಅದೇ ಮನ ದೊಡ್ಡ ಗುಡ್ಡ ಅ ಆ ಹಡದ ಮತ್ತೆ ಅ ಕಡೆ ಏರಿ ಹೊಲ ಹೊಲ ಮನಾರ ಹೊಲದಾವ್ ಅಲ್ಲಿ ಬಿತ್ತಬಾರ್ದ ಇಲ್ಲೇನು ತೊಗೋರಿ ಹತ್ತಿ ಹ್ಮ ಗೋಧಿ
ಗೋಧಿ ಜೋಳ
ಹ್ಮ ಜ್ವಾನ ಬಿತ್ತಾರೀ
ಮತ್ ಶೇಂಗಾ ಹ್ಮ್
ಅಲ್ಲಿ ಇದರ ಸೇಮ ಇಲ್ವಾ ಸೆಮನ್ಯಾಗ ಹಾಕ್ತಾರಿ ಕೆಂಪ್ ಕೆಂಪ ಮಣ್ಣ್ದಲ್ಲಿ ಅಲ್ಲಿ ಜ್ವಾಳ ತೊಗರಿ ಹ್ಮ್ ಕೆಂಪ್ ಕೆಂಪ ಮಣ್ಣಾಗ ಇದು ಶೇಂಗ ಹಾಕ್ತಾರೆ
ನಮ್ ಕಡೆ ಅಂತ್ರ ಎರ್ಯಾಗ ಎ ಎರ್ಯಾಗ ಬೆಳಿತಾರ ರರಿಷಿ ಹಂಗ ಚಂದ ಬ ಚಂದ ಬೆಳ ಬರ್ತಾರೆ ಸೌರ ರಗ
ಹಾ ಇಲ್ಲ ಯಾವಾಗನ ಒನ್ಸತ್ತರಿ ಯರ್ಯಾಗ ಜಾಸ್ತಿ ಬೆಳಲ್ಲ ನಮ್ ಕಡೆ ಇಲ್ಲಿ ಮಸಿ ಬಲ್ದಾಗ ಕೆಂಪ ಅಣ್ಣದಾಗ ಬಿತ್ತಾರಿ
ಹ್ಮ್ ನಮ್ ಕಡೆಗೆ ಕ್ಯಾಂಪ್ ಮಾಡನ ಕೆಯಾಂಪ ಮಾಡ ಬರ ಮಳೆ ಬಂದ್ರೆ ಅಷ್ಟೇ ಬೆಳಿ ಬರ್ತದ್ರೀ ಇಲ್ಲಾಂತಂದ್ರ ಇಲ್ರಿ ಹ್ಮ್ ಕೆಂಪ ಮಣ್ಣ ಬಾಳ್ ಬೆಳಲ್ರಿ ನಮ್ ಕಡೆಗ್ ಮಂದಿ
ಅತ್ತ
ನೀರಾವರಿ ಇ ಅದೇ ರೀ ನಮಗ ಆದ ನೀರಾವ್ರಿ ಕೆಲವೊಬ್ರದು ಒಣ ಬೇಸ ಇರುತದಲ್ರರಿ ಅಂತವ್ರ ಏನಾದ ಮಳೆ ಬಂದ್ರೆ ಅಷ್ಟೇ ಬೆಳೀಿತಾರೆ ಒಣ ಬೇಸ ಇದ್ದವ್ರು ಹಾ ಇಲ್ಲಾಂತ ಅಂದ್ರ ಆಯ್ತ್ರಿ ಅದ್ ಬೆಳಿ ಮಳಿ ಬರ್ಲಿಲ್ಲ ಅಂದ್ರ ಹಾಾಗಬ
ಹೌದೌದು ಮತ್ತೆ ಸುಮ್ನೆ ಹಾಕದ್ರೂನ
ಅದೇ ಸ್ವಲ್ಪ ಇಲ್ ಕರಕತ್ತಾರೀ ಹೊರ್ಗ ಸ
ಹೌದೇಏನ್ರೀ
ಹ್ಮ್ ಹಸ್ತೇನ್ರಿ ಮತ್ತ ಒಂದ ಸ್ವಲ್ಪ ಬರ್ದ್ ಬಿಟ್ಟ
ಹ